ಹಲೋ
ಹಲೋ ಸರ್.
ಹಾ ಹೇಳಿ ಸರ್.
ಸರ್ ನಾವು ಇಲ್ಲಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಮಾತಾಡ್ತಾರೋದು ಸರ್.
ಹಾ ಹೇಳಿ ಸರ್ ಹೇಳಿ ಸರ್ ಹಾ ಹೇಳಿ ಸರ್.
ಹ ಅಲೋ ಸರ್ ನೀ ಶುಭ ಸ ಸಂಜೆ
ಸರ್ ಹೇಳಿ ಸರ್. ಹೇಗಿದೆ ಸರ್.
ಸರ್ ನಮ್ ಕಡೆ ಮಳೆ ಬೆಳೆ ಏನು ಇಲ್ಲ ಸರ್ ರೈತರು ತುಂಬಾ ಸರ್ ಮಳೆ ಇಲ್ಲ ಬೆಳೆ ಇಲ್ಲ ಹಾಗೆ ಅವ್ರಿಗೆ ಪಾಪ ಡಿ-ಎ-ಪಿ ಗೊಬ್ಬರ ಸಿಗ್ತಾ ಇಲ್ಲ ಸರ್.
ಹೌದ ನೀವು ವೃತ್ತಿಯಲ್ಲಿ ಏನ್ ಮಾಡ್ತೀರಾ ಸರ್ ನೀವು ಕೆಲಸ ಏನ್ ಮಾಡ್ತೀರ ಸರ್ ನೀವು.
ಸರ್ ನಾವು ಗಾಡಿಯಲ್ಲಿ ಕಿನರ ಹೋಗ್ತೇವಿ ಸರ್.
ಸರಿ ಸರ್ ಏತ್ ಕೊಡ್ತಾರೆ ಸರ್ ನಿಮ್ಗೆ ಪೇಮೆಂಟು.
ನಮಗೆ ತಿಂಗಳ ಹದಿಮೂರಿಂದ ಹದಿನಾಕ ಸಾವಿರ ಕೊಡ್ತಾರೆ ಸರ್.
ಹೌದಾ ಸರ್ ಸರ್ ಆಗಿರೋದು ನಿಮ್ಗೆ.
ಹೌದ ಸರ್. ಸರ್ ನಾವ ಈಗ ಒಂದ ಪೆಟ್ರೋಲ್ ಬಂಕ್ ಆ ಸರ್.
ನಮ್ದು ನಮ್ದ ಒಂದ್ ಕೆಲಸಕ್ಕೆ ಅಂತ್ ಬರ್ತಿರಾ ಸರ್ ನಿಮಗೆ ಹದಿನೈದ್ ಸಾವಿರ ರೂಪಾಯಿ ಪಗಾರ್ ಕೊಡ್ತವಿ ಸರ್ ನಾವು.
ಹೌದ್ ಸರ್ ಹಾಗೆ ವಸತಿ ನಮ್ಗೆ ಇರಕ್ಕೆ ಜಾಗ, ಊಟ, ನೀರು ಎಲ್ಲಾ ನಿಮ್ ಕಡೆನ ಸರ್.
ಹೌದು ಸರ್ ಊಟ ವಸತಿ ಎಲ್ಲಾ ನಮ್ ಕಡೆ ಸರ್ ನೀವು ಬಂದು ನಮ್ಗೆಲ್ಲ ಎಷ್ಟು ಕೆಲಸ ಮಾಡ್ಕೊಟ್ರೆ ಸಾಕು ಸರ್. ಹದಿನೈದರಿಂದ ಇಪ್ಪತ್ ಸಾವಿರ ತನಾ ಪೇಮಂಟ್ ಕೊಡೋದು ಸರ್ ನಮ್ಗೆ.
ಹೌದಾ ಸ ಸರ್ ಪೇಮೆಂಟ್ ಚಲೋ ಕೆಲ್ಸ ಏನ್ ಮಾಡಬೇಕ್ ಸರ್.
ಸರಿ ಕೆಲ್ಸ ನೋಡ್ರಿ ಸರ್ ಅವರು ವಾಶ್ರೂಮ್ ಇರತ ಸರ್ ಅವ್ರ ಪೇಮೆಂಟ್ ಇದು ಎಲ್ಲ ಮಾಡರ್ತಾರೆ ಸರ್ ವಾಶ್ರೂಮ್ ಕ್ಲೀನ್ ಮಾಡುದು ಸರ್.
ವಾಶ್ರೂಮ್ ಮಾಡೋಡ ಸರ್ ವಾಶ್ರೂಮ್ ಕ್ಲೀನ್ ಸರ್ ನೋಡುನು ಸರ್ ನನ್ ಫ್ರೆಂಡ್ಬ್ ಅವಿನಾಶ್ ಹಣಗಂಡಿ ಅತ್ ಅದಾನ್ರಿ ಸರ್ ಅವ ಬರ್ತಾನ್ರಿ ಸರ್.
ಹೌದಾ ಸರ್ ಕೇಳಿ ಸರ್ ಅವ್ನಿಗೆ ಅವನು ಮತ್ತ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೇದು ಸರ್ ಇಲ್ಲ ಅಂತಂದ್ರೆ ನಮ್ಗೆ ಬಾಳ ಲಾಸ್ ಆಗುತ್ತೆ ಸರ್. ಯಾಕೆಂತಂದ್ರೆ ನಮ್ ಕಂಪ್ನಿ ಉತ್ತಮವ ಗುಣಮಟ್ಟದಲ್ಲಿ ಬೆಳಿಬೇಕ್ ಸರ್ ಯಾಕೆ ಯಾಕಂದ್ರೆ ನಾವು ಉತ್ತಮವಾದ ಹೆಸರು ಮಾಡಬೇಕ ಮಾಡಿದೀವಿ ಅದಕ್ಕಾಗಿ ನೀವುಲ್ಲಾ ಸರಿಯಾಗಿ ಕೆಲ್ಸಾ ಮಾಡಿದ್ರೆ ಅದು ಎಲ್ಲ ಆಗುತ್ತೆ ಸರ್ ನಾವು ಪಗಾರ್ ಕೊಟ್ಟಿದ್ದೆ ಕರೆ ಅಬೇಕ್ ಸರ್ ನೀವೇನು ಕೆಲಸ ಮಾಡ್ಲಿಂದ್ರ ನಂಗೆನ್ ಯೂಸ್ ಆಗಲ್ಲ ಸಾರ್ ಹೌದಲ್ಲ ಸರ್.
ಸ ಇಲ್ ಸರ್ ಅವ್ರ ನಮ ನಮ್ಮ್ ಫ್ರೆಂಡ್ ಅವರು ತುಂಬಾ ಚೆನ್ನಾಗಿ ಅ ವರ್ಕ್ ಮಾಡ್ತಾರ ಸರ್ ಅವ್ರಿಗೆ ತುಂಬ ಪ್ರಶಸ್ತಿ ಇದೆ ಸರ್ ಅವರು ಇದು ಈ ವಾಷೂಮ್ ಕ್ಲಿನ್ ಕ್ಲಿನಿಂಗ್ ನಲ್ಲಿ
ಹೌದಾ ಸರ್ ಮತ್ತ ಇದು ಸರ್ ಗೇಟ್ ಮ್ಯಾನ್ ಇದ ವಾಚ ಮ್ಯಾನ್ ಬೇಕ ಆಗಿತ್ತ ಸರ್ ಅದೊಂದ ಯಾರಾದ್ರೂ ಇದಾರ ಸರ್ ಫ್ರೆಂಡ್ ಯಾರಾದ್ರೂ?
ಹ ಆದ್ರೂ ನಾವ್ ಆಗ್ಬಹದು ಸರ್ ಹಾ ಅದು ಟಾ ಅದು ಬಾತ್ರೂಮ್ ಕ್ಲಿನಿಂಗ ಆಯ್ತಿ ನಮ್ದು ಫ್ರೆಂಡ್ಗೆ ಹೇಳ್ಬಿಡಣ ಸರ್.
ಅದು ಅದ ಓ ಅಷ್ಟ ಅದೇನು ಪೇಮೆಂಟ್ ಎಷ್ಟ ನಿಮ್ಗೆ ಕೊಡ್ಬೋದು ಸರ್ ನಾವು? ನಿವ ಎಷ್ಟ ಎಕ್ಸೆಪ್ಟ್ ಮಾಡ್ತಿರ್ ಸರ್ ನನ್ನಿಂದ?
ಸರ್ ಈ ವಾಚ್ಮ್ಯಾನ್ ಡ್ಯೂಟಿಗಾ ಸರ್?
ಹಾ ಸರ್ ವಾಚ್ಮ್ಯಾನ್ ಡ್ಯೂಟಿಗೆ ಸರ್.
ಹ ಎಟ್ ಕುಡ್ತಿರಾ ಸರ್ ನೀವು?
ಅವ ನೋಡಿ ಸರ್ ನಾವು ಈಗ ಹಳೆಯೊಬ್ಬಾ ಇದ್ದಾ ಸರ್ ಅವ್ನ ಹೆಸರು ಅಕ್ಷಯ್ ಕುಮಾರ್ ಅಣ್ಣಪ್ಪ ಮನಗಂಡ ಇತ್ತು ಸರ್ ಅವನಿಗೆ ಎಂಟ ಸಾವ್ರ ಬರ್ತಿತ್ತ ಸರ್ ಈಗ ನಿಮ್ಗ ಆದ್ರ ನಿಮ್ಗೋಸ್ಕರ ತ ನಾವು ಹತ್ತ ಸಾವ್ರ ವರೆಗೂ ಕೋಡ್ಬೋದ ಸರ್ ನಾವೀಗ.
ರಾತ್ರಿ ನಮ್ಗೆ ಚಾ ಸಿಗ್ರೇಟ್ ಹಿಂಗೇನಾದ್ರೂ ಸಿಗ್ಬೋದ ಸರ್?
ಹೌದು ಸಿಗರೇಟ್ ಅಂತ್ರು ಅಲ್ಲೌ ಇಲ್ಲಾ ಸರ್ ನಮ ಫ್ಯಾಕ್ಟ್ರಲ್ಲಿ ಯಾಕೆಂತಂದ್ರೆ ಅದು ಸೂಕ್ಷ್ಮವಾಗಿವಾಗಿದೇ ಸರ್ ಫ್ಯಾಕ್ಟ್ರಯಲ್ಲಿ ಸಿಗರೇಟ್ ಎಲ್ಲ ಅಲ್ಲೌ ಇಲ್ಲಾ ಸರ್ ಬೇಕಾದ್ರೆ ನಿಮಗೆ ಚಾ ಕೊಡೋಣ ತೊಗೊಳಿ ಸರ್.
ಚಾಯ್ ಇರುತ್ತೆ ಸರ್ ಚಾಯ್ ಎಷ್ಟ ಟೈಮ್ ಇರುತ್ತೆ ಸರ್ ಎಲ್ಲ ಅಥವಾ ಒಮ್ಮೆ ಒಮ್ಮೆ ಕೊಟ್ಬ ಬಿಡ್ತೀರ ಸರ್ ಆ ತರಮಲ್ ಅಲ್ಲಿ.
ಹೌದು ಸರ್ ಥರ್ಮಲ್ಲಿ ಥರ್ಮಲ್ಲಿ ಕೊಡ್ತೇವೆ ಇಲ್ಲಾರ ಟೈಮ್ ಅಂದ್ರ ಟೈಮ್ ಟು ಟೈಮ್ ಪ್ರಕಾರ ಕೊಡ್ತಿವಿ ಸರ್. ಸಿಗರೇಟ್ ಯಾಕಿಲ್ಲ ಅಂತ ಸರ್ ಅದು ಬಹಳ ಸೂಕ್ಷ್ಮ ದರ್ಶಕ ಹೋಗುತ್ತ ಸರ್ ಯಾಕಂತಂದ್ರೆ ಫ್ಯಾಕ್ಟರಿಲಿ ಒಂದ ಸ್ವಲ್ಪ್ ಯಾವ್ದ ಬೆಂಕಿ ಕಾಣ್ತ್ ಅಂದ್ರೆ ಫ್ಯಾಕ್ಟ್ರ ಫ್ಯಾಕ್ಟರಿ ಸುಟ್ ಬುಡೋದು ಸರ್ ನಮ್ದಲ್ಲ ಸೊ ಅದಕ್ಕಾಗಿ ನಾವ ಅದನೆಲ್ಲ ಬ್ಯಾನ್ ಮಾಡಬಿಟ್ಟಿದಿವಿ ಸರ್ ಬೇಕಾದ್ರೆ ಹೊರಗೆ ಹೋಗಿ ಸೇದಕೊಂಡ ಬರ್ಬೋದ ಸರ್.
ಹಾ ಹಾ ಹ
ಹ ಸರ್
ಸರ್ ರಾತ್ರಿ ನಾವ ಒಬ್ರೆ ಇರೋದಾ ನಮ್ ಜೋಡ ಇನಾ ಯಾರಾದ್ರು ಇರ್ತಾರ ಸರ್ ಅಲ್ಲಿ ವಾಚ್ಮ್ಯಾನ್ ಡ್ಯೂಟಿಗೆ?
ನೋಡಿ ಸರ್ ಶ ಶಿಫ್ಟ್ ವೈಸ್ ಸರ್ ನಿಮ್ದು ಎಂಟರಿಂದ ಹನ್ನೆಡು ತನ ಒಂದ ತೋ ತೊಬೊದ ಸರ್ ಇಲ್ಲಾಂದ್ರೆ ಹನ್ನೆರಡರಿಂದ ನಸ್ಕಿನಾಗ್ ಆರ್ ತನ ತೋಗೋಬೋದ ಸರ್.
ಹೌದಾ ಸರ್ ಹ.
ಯಾವುವು ನೀ ಯಾವ್ದ ನೀ ಯಾವ್ದ ನೀ ಯಾವ್ದ ತೊಬೆಕ್ ಅಲ್ಲತ್ತಿರ್ ಸರ್ ನೀವು?
ಹಾ ಸರ್
ನೀವು ಯಾವ ತೊಬೆಕ್ ಮಾಡಿರಿ ಸರ್ ರಾತ್ರಿ ಎಂಟರಿಂದ ಹನ್ನೆಡ ತನ ಇಲ್ಲ್ರ ಹನ್ನೆರಡರಿಂದ ಆರ್ ತನ ಸರ್ ನಸ್ಕ್ನಲ್ಲಿ.
ನಾವು ರಾತ್ರಿ ಹನ್ನೆರ್ಡ್ರಿಂದಾ ಆರರ್ ತನ ಮಾಡ್ಬಹುದು ಮಾಡ್ತೀವ್ ಸರ್.
ಹೌದು ಸರ್ ಯಾಕಂತಂದ್ರೆ ನೀವು ಬಹಳ ಸ ಇದು ಬಹಳ ಕೇರ್ಫುಲ್ ಆಗಿರ್ಬೇಕು ಸರ್ ಯಾಕೆಂತಂದ್ರೆ ನಮ್ಮ ಫ್ಯಾಕ್ಟ್ರಲ್ಲಿ ತುಂಬಾ ನಾಯ್ಗಳು ಬರ್ತಿವೆ ಸರ್ ಮತ್ತೆ ಎ ಕಟ್ಟ ಕಳ್ಳರು ಬರ್ತಾರೆ ಸರ್ ನಿಮಗೆ ನಿಮ್ಮ ಸೇಫ್ಟಿ ಅಂತ ನಾವೊಂದು ಬಂದುಕ್ ಕೊಡ್ತೇವ ಸರ್ ಸರ್.
ಹಾ ಹಾ ಓಕೆ ಸರ್
ಏಕೆ ಫೋರ್ಟಿ ಸೆವೆನ್ ಗನ್ ಕೊಡ್ತಿವಿ ಸರ್ ಯಾಕೆಂತಂದ್ರೆ ನಿಮ್ಮ ಸುರಕ್ಷಿತೆ ನಮ್ಮ ಸುರಕ್ಷತೆ ಸರ್ ಹಾಗಾಗಿ ನಾವು ನಿಮಗೆ ತುಂಬಾ ಪ್ರೊಟೆಕ್ಷನ್ ಕೊಡ್ಬೇಕಾಗುತ್ತ ಸರ್.
ನಾವ ಊಟಾತಿಂಡಿ ನಾವ ಏಲ್ಲಿ
ಸರ್ ವಾಚಮನ್ ಅವನ ಅಂತ ನಾವ ಊ ಅಂತ ತಿಳ್ಕೊಳ್ಳೋಲ್ಲ ಸರ್ ನಿಮ್ ಮನೇನ್ ಬ ತರ್ಬೋದು ಸರ್ ಯಾಕೆ ಅಂತಂದ್ರೆ ನಾವು ಟಾಪ್ ಗೆ ಅಷ್ಟೇ ಕೊಡ್ತೇವಿ ಸರ್ ನಾವು ನಮ್ಮ ಬಾತ್ರೂಮ್ ಕ್ಲೀನರ್ಸ್ ಮತ್ತೆ ಆಫೀಸರ್ಸ್ ಅಷ್ಟೇ ಕೊಡ್ರು ಸರ್ ನಿಮ್ಗೆಲ್ಲಾ ವಾಚಮನ್ ಗಳಿಗೇಲ್ಲಾ ಕೊಡಕ್ಕ ಆಗಲ್ಲ ಯಾಕಂತಂದ್ರೆ ನಾವು ಫ್ಯಾಕ್ಟರಿ ನ ತುಂಬಾ ಲಾಸ್ ಆಗಿದೇ ಸರಿ ಈಗ ಮತ್ತೆ ಮುಂದಿನ ಎರಡ ವರ್ಷ ನೋಡೋಣ ಸರ್ ಮುಂದೆ ನೀ ಸರಿಯಾಗಿ ಯುಟಿ ಮಾಡದ್ರ ಮೇಲೆ ಆಗುತ್ತದಲ್ಲಾ
ಹಗ ಸರ್ ಮತ್ತೆ ಬೆಳಗ್ಗೆ ನಾವು ಕೆಲಸ ಮಾಡ್ತೀನಿ ಅಂದ್ರೆ ಒಳಗಂದ ಕೆಲಸ ಬೇರೆದ ಕೊಡ್ತಾರ ಸರ್ ಬಾತ್ ರೂಮ್ ಕ್ಲಿಲನಿಂಗ್ ಬಿಟ್ಟು ಹುಂ ಒಟ್ಟ ನಪ್ಪೆ ಕಟ್ಟಾ ಎ ಕಟ್ಟ್ ಆಗಿಲಾ